ಬರ್ತಾ ಇದ್ದೀರಾ
ಲ್ಲ ಹಾಗೆ ಸನೆ ಕೂಟ್ಟಿದ್ದೆ ಯಾಕೋ ಬೇಜಾರಾಗಗ್ತಿತ್ತು
ಯಾಕ ಬೇಜಾರಾಗಗ್ತಿದೆ
ನೆಂಪ ಆಗ್ಬಿಡ್ತು ನೋಡಿ ಅದಕ್ಕೆೆ
ಅದಕ್ಕೆ ಕರೆ ಮಾಡುದ್ರ ನ ನೆನ್ಪಾಗಿ
ಹೌದು ಮತ್ತೆ ಯಾಕೆ ಮಾ ಬರ್ತಾ
ಹಂಗೇನು ಇಡ್ಲ ನೆನ್ಪಾಗಿದ ಕರೆ ಮಾಡಿದ್ರಲ್ಲ ಕೇಳಿ ಖುಷಿ ಆಯ್ತು ನನ್ನು ನೆನ್ಪ ಮಾಡಕೋರಿದಿದ್ದಾರೆ ಅಂತ
ಹೌದು ಬೇರೆ ಯಾರ ನೆಪ ಮಾಡಕ ನಾನ ಖಂಡಿತಾನೆನಪ ಮಾಡ್ಕತೀನಿ ನಿಮ್ಮನ್ನ
ಹೌದು ಹೌದು ಅದು ಮಾತ್ರ ನಿಜ ನೀವ್ ಕರೆ ಮಾಡಿದ ತಕ್ಷಣ ನಂಗಗೆ ಗೊತ್ತಾಯ್ತು
ಹಾ
ನನ್ ನೆನ್ಪಗಿರ್ಬೇಕು ಅಂತ ಅದಕ್ಕೆ ಮಾಡಿದೀರಾ ಅಂತ
ಹೌದು ಮತ್ತೆ ನಿನ್ಪಗಲ್ವಾ
ಹ್ಮ್ ಚಾಯ್ ಆಯ್ತಾ ಹಾಕಡುದ್ರಾ
ಇಲ್ಲ ಚಾ ಕುಡಿಯಲ್ಲ ಅಭ್ಯಾಸ ಇಲ್ಲ ನಂಗೆ ಯಾವಾಗ್ದ ಕುಡಿತೀನಿ ಅಷ್ಟೆ
ಕುಡಿಯೋದಲ್ವ ಒಳ್ಳೆ ಅಭ್ಯಾಸ
ಒಂದ್ಸಲಿ ಕುಡಿತೀನಿ ಅಷ್ಟೆ ಯಾವಾಗಲೂ ಕುಡಿಯೋದಕ್ಕೆ ನನಗು ಬೇಜಾರಾಗುತ್ತೆ ಇ ಆಗುತ್ತೆ ಉಷ್ಣ ಉಷ್ಣ ಉಷ್ಣ ಅದ್ರಿಂದ ಏನ್ ಹವಲ್ಲ
ಹೌದು ಹೌದು ಸ್ವಲ್ಪ ಉಷ್ಣಾನೇ ಬಿಡಿ
ಹ್ಮ್
ಮತ್ತೆ ಏನ್ ಮಾಡ್ತಾ ಇದ್ದೀರಾ.
ಏನಿಲ್ಲ ಹಾಗೆ ಸುಮ್ಮನೆ ಕುಳಿತು ನಿಮ್ಮ ಬಗ್ಗೆನೆೇ ಯೋಚನೆ ಮಾಡ್ತಿದ್ದೆ ಹಾಗೆ ಒಂದಸಲ ಕರೆ ಮಾಡಿ ಮಾತಾಡೋಣ ಅಂತ ಅನ್ನಿಸತು ಅದಕ್ಕೆಕ್ಕೆ ಕರೆ ಮಾಡ್ದೇ.
ಓ ಬಹಳ ಖುಷಿ ಆಯ್ತು. ಆಯ್ತು ನೀನ್ ಹೆಂಡತಿಗ ಬಂದ್ನಲ್ಲ ಅದಿಕ್ಕೆ ತುಂಬಾ ಖುಷಿ ಆಯ್ತು ಬಿಡಿ.
ಅದಕ್ಕೆ.
ಅಲ್ಲ ನಾವೆಲ್ಲ ನಾವೆಲ್ಲಾ ಎಲ್ಲಿ ನೆನಪ ಆಗ್ ವಿ ನಿಮ್ಗೆ ನಿಮ್ ಹುಡುಗ ಎಲ್ಲ ನೆನಪಾಗೋದು ಸಹಜ ನಾವ್ ನೆನಪಾಗ್ತಿವಲ್ಲ ಅದೇ ಆಶ್ಚರ್ಯಕರ.
ಇಲ್ಲ ಇಲ್ಲ. ಹಂಗೇಳೆ ಯಾವಾಗ್ಲೂ ಮಾತಾಡ್ತಾನೆ ನಿಮ್ ಜೊತೆ ಮಾತಾಡದು ಕಮ್ಮಿ ಅಲ್ವಾ.
ಹ್ಮ್ ಏನಂತ. ಕರಿ ನಿಮ್ ಗೆಳೆಯ ಜೀವದ ಗೆಳೆಯ.
ಮಾತಾಡ್ತಾರೆ.
ಹ್ಮ್ ಎಲ್ಲಾ ಚೆನ್ನಾಗಿದ್ದಾರ ಎಲ್ರೂ ನಿಮ್ಮ. ಅತ್ತೆ ಮಾವ ಮಕ್ಳು ಇಬ್ರು ಎಲ್ಲ ಚೆನ್ನಾಗಿದಾರ.
ಹಾ ಚೆನ್ನಾಗಿದ್ದಾರೆ ಎಲ್ಲ.
ಏನ್ ಮಾಡಿದ್ರಿ ಮಧ್ಯಾಹ್ನ ಊಟಕ್ಕೆ.
ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರ್.
ಯಾಕ್ರಿ ಚೆನ್ನಾಗಿರೋದ್ ಮಾಡಿ. ಆಗ್ಬೇಕಲ್ವಾ ನಿಮ್ ಮನೆಯವ್ರಿಗೆಲ್ಲಾ.
ನಾನ್ ಮನೆಯಲ್ಲಿಲ್ಲ. ಹಾ ನನ್ ವಸತಿ ನಿಲಯದಲ್ಲಿ ಇದೇನೀ.
ಇಲ್ಲಿ ಇಲ್ವಾ.
ಅಯ್ಯೋ ನನಗೆ ಮದ್ವೆ ಆಗಿದೆ ಅಂತ ಹೇಳಿದವ್ರ ಯಾರ್ ನಿಮಗೆ.
ಅದೇ ಲಾಸ್ಟ್ ಟೈಮ್ ಆಗಿತ್ತು. ಸಲ್ವ.
ಇಲ್ಲ ಇಲ್ಲ ಇಲ್ಲ ಇಲ್ಲ ನನಗೆ ಮದ್ವೆ ಆಗಿಲ್ಲ ಇನ್ನುವ ಮದ್ವೆ ಆದ್ರುನುವ ನನ್ ಗಂಡನ್ ಜೊತೆ ಇಲ್ಲ. ಇನ್ನು ವಿದ್ಯಾಭ್ಯಾಸ ಮಾಡ
ಅದೇ ನಿಮ ನಂಗೆ ಗೊತ್ತಾಗ್ತಿದೆ ನಿಮ್ಗೆ ಎಷ್ಟು ವಿದ್ಯಾಭ್ಯಾಸ ಮೇಲೆ ಆಸಕ್ತಿ ಇದೆ ಅಂತ.
ಜೀವನದಲ್ಲಿ ಏನಾದ್ರು ಒಂದ್ ಸಾಧನೆ ಮಾಡ್ಲೇ
ಮದ್ ಯ ಮದ್ವೆ ಆಗಿತ್ತು ತೃಕ್ಷ್ಣ ಗಂಡನ್ ಜೊತೆ ಗಂಡನ್ ಮನೇಲೆೇ ಇರ್ಬೇಕು ಅಂತ ಏನಾದ್ೂ ಆಯ್ತಾ ಇರ್ಲಲ್ಲ
ಗಂಡ ತುಂಬಾ ಆ ಇದು ಮಾಡ್ತಾರೆ ಎಲ್ಲಾ ಹ ಇದು ಮಾಡ್ತಾರೆ
ನನಗೆ ಜಾಸ್ತಿ
ಹ್ಮ್ ಅದಕ್ಕೆ ನೀವು ಓದ್ತಾ ಇರೋದಲ್ವಾ ಇನ್ನು
ಎಲ್ಲಾ ಅಂದ್ರರು ಅವ್ರೇ ಹೋಗು ಓದು ನಿನ್ ಗುರಿ ತಲುಪು ಅಂತ ಎಲ್ಲಾ ಬೆಂಬಲ ಕೊಟ್ಟು ನನ್ನ ಜೊತೆ ನಿತ್ಕೊಳ್ಳೋದು ಅವ್ರೇನೇಯ
ಆದ್ರೂ ಒಳ್ಳೆಯವರೇ ಸಿಕ್ಕಿದಿದ್ದಾರೆ ಬಿಡಿ ನಿಮ್ಗೆ ಏಳು ಜನ್ಮದ ಪುಣ್ಯ ಅನ್ಸುತ್ತೆ ತ್ತೆ
ಹೌದು ಮತ್ತೆ ಆ ಪುಣ್ಯನ ಜೊತೆಗೆ ಅವರು ನನ್ ಜೊತೆ ಎತ್್ರೆ ಚೆನ್ನಾಗಿರ್ತಿತ್ತು ಆದ್ರೆ ಈಗಲ್ಲ ಮುಂದೆ ಹೋಗೆ ಹೋಗ್ತೀನಿೋಗ್ಸತಾರೆ
ಹಾ ಹೌದು ಬಿಡಿಸಿ ಸಿಕ್ಕ ಸಿಕ್ತಾರೆ ನಿಮ್ಮ ಅತ್ತೆ ಮಾವ ಎಲ್ಲಾ ಹೆಂಗಿದ್ದಾರೆ
ಅವರು ಚೆನ್ನಾಗಿದ್ದಾರೆ ಹಾ ಹೊಂದ್ಕೊಂಡ್ ಹೋಗ್ತಾರೆ
ಅವರು ಏನು ಅಡಚಣೆ ಹಾಕಿಲ್ವಾ ನೀವು ಓದೋದಕ್ಕೆ
ಇಲ್ಲ ಇಲ್ಲ ನಮ್ಮಗೆ ಒಪ್ಪಸಿದಾನೆ ಅವರಿಗೆ ನಮ್ಮ ಗಂಡ
ಹ್ಮ್ ಅದು ಇನ್ನುೊ ಗೆಳೆಯ ಇದ್ರಲ್ಲೇ ಇದ್ದೀರೋಂತ ಸಿತ್ತೆ
ಹಾ
ಆದ್ರೂ ನಿಮ್ ಮದ್ವೆೇಲಿ ಊಟ ಮಾತ್ರ ಚೆನ್ನಾಗತ್ತು ತುಂಬಾ ಚೆನ್ನಾಗಿತ್ತು ಯಾವ ಕ ಯಾವ ಕಡೆಯಿಂದ ತರ್ಸಿದ್ರಿ
ಅವರು ನಮ್ಮ ಊರಿನ ಕಡೆ ಅವರು
ಹೌದಾ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಒಂದ್ ಪಾಯಸ ಮಾಡಿದ್ರಲ್ಲ ಅದು ಮಾತ್ರ ತ್ರ ತುಂಬಾನೇ ಚೆನ್ನಾಗಿತ್ತು ಅದು ನಿನ್ನೂ ನೆನೆಸ್ಕೋತೀನಿ ಗೊತ್ತಾ ನಾನು
ತುಂಬಾ ಚೆನ್ನಾಗಿ್ ಮಾಡ್ತಾ ಇರ್ತಾರೆ ಅವರು ಮಾಡ್ತಾರೆ ಅಡ್
ಹ್ಮ್ ಬೀಗ ೂಟ ಯಾವಾಗ್ ಮಾಡ್ಸಿದ್ರಿ ನಾ ನಮ್ಗೇನು ಕರ್ದಿಲ್ಲ ಅನ್ಸುತ್ತೆ ಬೀಗ ರೂಟಕ್ಕೆ ನಿಮ್ ಕಡೆ ಮಾಡ್ತೀರಾ ಇಲ್ವೋ
ಇಲ್ಲ ನಮ್ ಕಡೆ ಅದನ್ನೇನ ಅಷ್ಟು ವಿಶೇಷವಾಗಿ ಏನ್ ಮಾಡಲ್ಲ ಸುಮ್ಮನೆ ಮನೆಯವ್ರಷ್ಟೇ ಮಾಡಿ ತಿಂತಾರ ಅಷ್ಟೆ
ಹ್ಮ್ ಹ್ಮ್ ಅದೇ ಇ ಕಡೆ ಮಂಡ್ಯ
ಇದ್ ಮಾಡ್ತಿದ್ದಾರೆ ನಮ್ ಕಡೆ ಆ ತರ ಏನಿಲ್ಲ
ಹ್ಮ್ ಅದೇ ಮಂಡ್ಯ ಮೈಸೂರ ಆ ಕಡೆ ಎಲ್ಲ ಬೀಗರು ನ ವಿಶೇಷವಾಗಿ ಆಚರಣೆ ಮಾಡ್ತಾರಲ್ವಾ ಮದ್ವೆ ಆದ್ಮೇಲೆ ನಂ ತುಂಬಾ ಇಷ್ಟ ಆಗುತ್ತೆ ಆ ಪದ್ಧತಿ
ಹಾ ನಿಮ್ಗೆ ಮಾಂಸಾರಿ ಊಟ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ ಎಲ್ಲ
ಹೌದು ಹೌದು ತುಂಬಾನೇ ಇಷ್ಟ ಕೇಳ್ತೀರಾ ಅದು ಇರ್ಲೇಬೇಕು ಲ್ವಾ
ಹಾ ಮತ್ತೆ
ನೀವು ನಿಮ್ಗೆ ಇಷ್ಟ ಆಗಲ್ವಾ
ಆತರ ಏನಿಲ್ಲ ತಿಂತೀವಿ ಅಷ್ಟೆ ಜಾಸ್ತಿ ಇಷ್ಟಪ ಪಡಲ್ಲ ಈಗ ಇದ್ದಾಗ ತಿಂತೀವಿ ಇಲ್ಲಾ ಅಂದ್ರೆ ಸುಮ್ಮನೆ ಇತೀವಿ ಆಂತರ
ಹ್ಮ್ ಅದು ತುಂಬಾ ಚೆನ್ನಾಗಿರುತ್ತೆ ಮಾಡೋರ್ ಮೇಲ್ ಡಿಪೆಂಡ್ ಆಗುತ್ತೆ ಅ ಚಿಕನ್ ಸಾರು ಕೇಳಿದ ಆದ್ರೆ ವಾಯಲ್ ನೀರೇ ಬರುತ್ತೆ ತ್ತ ಅಪ್ಪ
ಹೇಳ್ಬೇಕಾ ಕೋಳಿ ತರ ಅಂದ್ರನೆೇ ಹಂಗೆ ಬಾಯಲ್ ನೀರು ಬರುತ್ತೆ
ಹ್ಮ್ ಅದೇ ಹೇಳ್ತಾ ಇದ್ದೀನಿ ನಾನು ಅದ್ರಲ್ಲಿ ರೊಟ್ಟಿ ಎಲ್ಲ ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ
ಹೌದೌದು ಖಂಡಿತ ತುಂಬಾ ಚೆನ್ನಾಗಿರುತ್ತ
ಮಾಂಸಾಹಾರ
ನ ಅಂತ ಇಲ್ಲ ಯಾವಾಗ ತಿನ್ಬೇಕು ಅಂದ್ರೆ ಅವಾಗ ಮಾಡ್ತೇವೆ ಇಲ್ಲ ಹಬ್ಬ ಹಬ್ಬ ಬರುತ್ತಲ್ಲ ಅವಾಗ ಹಬ್ಬದ ಮಾರ್ನೇ ದಿನ ಪಾಡ್ಯ ಅಂತ ಮಾಡ್ತಾರೆ ಅವಾಗ ಮಾಡ್ತಾರೆ ಅಷ್ಟ ಬಿಟಿ ಮಾಡ ನಮ್ಮ ಮನೆಯಲ್ಲಿ ಕೋಳಿಗಳನ್ನ ಸಾಟಿದೀವಿ ನಾವು
ಹಾ ಎಷ್ಟು ಸಾಕಿದೀರಾ
ಒಂದು್ ಇಪ್ಪತ್ತ ಇರ್ಬೋದು
ಓ ಇಪ್ಪತ್ ಕೋಳಿಗಳನ್ನ ಸಾಕಿದೀರಾ ಮೊಟ್ಟೆಲ್ಲ ಇಕ್ಕುತ್ತೆ ಅನ್ಸುತ್ತೆ ಅಲ್ವಾ
ಎಲ್ಲಾ ಇಕ್ಕಟ್ಟೇ
ಮತ್ತೆ ಮನೆಗ್ ಯೂಸ್ ಮನೆಗ್ ತಗೋತೀರಾ ಬಳಸ್ತೀರಾ ಕವಾ ವರ್ಗಡೆ
ಇಲ್ಲ ಕಾವ ಕವು ಕಾವ ಇ ನಾ ಮನೆಗ ಅಷ್ಟೇ ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಹತವಿಲ್ಲ ಹಾಗೆ
ಸು
ಬೇರೆ ಏನ ನಾವ್ ಇದ್ ಮಾಡಲ್ಲ ಬರೀ ಕೋಳಿ ಅಷ್ಟೇ ಸಾಕ್ತಿತ್ತಲ್ಲ
ಹೌದಾ ಆದ್ರೂ ಕಷ್ಟ ಆಗುತ್ತ ಅಲ್ವಾ ಅದಕ್ಕೆ ಕೆಲ ಮೇವೆಲ್ಲ ಹಾಕ್ಬೇಕು ಅಷ್ಟೊ ಕಷ್ಟ ಅನ್ಸುತ್ತಾ ಇಲ್ವಾ
ಏನ ಇಲ್ಲ ಅಷ್ಟ್ ಕಷ್ಟ ಏನಿಲ್ಲ ಸಂಜೆ ಈಗ ಬೆಳಗಡೆ ಬೆಳಗ್ಗೆ ಹೋಗ್ಬಿಡ್ತವೆ ಹಾ ಮಧ್ಯನಾ ಆ ತರ ಬರ್ತ ಅವಾಗ ಒಂದ್ಸಲ ನೇವ್ ಹಾಕದ ತಿನ್ಬಿು ಮತ್ತ ಹೋಗ್ತವೆ ಹೊರಗಡೆ ಹೋಗ್ತಾವಲ್ಲಾ ಏನಾದ್ ಹುಡ್ಕೊಂಡು ತಿಂತಾವ ಮತ್ತೆ ಸಂಜೆ ಇನ್ನೇನು ಒತ್ತು ಮುಡ್ಗದ್ಲೆ ಬರ್ತವೆ ಅವ ಪಾಡಿ
ಅಲ್ಲ್ ಕರೆಕ್ಟ್ ಆಗ ಬರ್ತಾವ ಮನೆಗೆ ಎಲ್ಲಾದ್ರೂ ಯಾರಾದ್ರರು ನಿಮ್ಮ್ ಊರವ್ ಯಾರಾದ್ರು ತಗೋಬಿಟ್ರ ಅಂದ್ರೆ ಯಾವ್ದಾದ್ರು ಒಂದನ್ನ
ಇಲ್ಲ ಇಲ್ಲ ಆತರ ಕೈಕ್ ಸಿಗೋಕೋಳಿ ಆದ್ರೆ ತಗೋತಾರೆ ಕೈಕ್ ಸಿಗಲ್ಲಲ್ಲ ಇವು ಈಗ ಅವರು ಕೋಳಿಿನ ಏನಾದೂ ಓಡಾಡ್ಸಿದ್ರೆ ಗೊತ್ತಾಗುತ್ತಲ್ಲ ನಮಗೆ ಯಾರ್ ಕೋಳಿನ ಓಡಾಡಸ್ತವ್ರೆ ಅಂತ ತ್ತ
ಅಂದ್ರೆ ಇವಾಗ ಅವ್ರ ಜಾಗಕ್ ಹೋಗಿರುತ್ತೆ ಅಂತ ಅನ್ಕೊಳ್ಳಿ ಕೋಳಿ ಅವರು ಮುಚ್ಚಾಕ್ ಬಿಿಡ್ತಾರೆ ಅಲ್ವಾ ಮುಚ್ಚಾಕ್ಬಹುದಲ್ವಾ
ಮುಚ್ಚಾಗ ಬಿಡ್ತಾರೆ ಆದ್ರೂನುವ ಕೆಲವೊಬ್ರು ರಾತ್ರಿ ಹನ್ನೆರಡು ಗಂಟಲಿ ಬಂದು ಆ ಮಲಗಿ ಇರ್ತಾವಲ್ಲ ಆ ಕೋಳಿನ ಕ ಇಟ್ಕೊಂಡ್ ಇಟ್ಕೊಂಡ್ ಹೋಗ್ಬಿಟ್ಟು ಸಾಂಬಾರ್ ಮಾಡ್ಕೊಂಡ ತಿಂದ್ಬಿಡ್ತವೆ ಮತ್ತೆ ಬೆಳಗ್ಗೆ ಬೈಕೊಂಡ್ರೆ ಬೈದಕಂಡ್ರೆ ಬೈಕಳ್ಳಿ ಬಿಡುುವ ಅಂತ ಅವ್ರು ಸುಮ್ಮ್ನೆ ಇರ್ತಾರ ಅವ್ರ ಪಿಗ ಅವರು
ತರ ಯಾ ಹೇಗಿರ್ ಜನ ಅನ್ಸುತ್ತೆ ಅಲ್ವಾ ಒಬ್ರು ಎಷ್ಟ್ ಕಷ್ಟಪಟ್ಟು ಕೋಳಿ ತಂದಿರ್ತ ಅದಕ್ಕೆ ದುಡ್ಡು ಹಾಕಿ ಮಾಡರ್ತಾರೆ ಸ್ವಲ್ಪನಾದ್ರರು ನಿಯತ್ ಅನ್ನೋದಿರ್ಬೇಕಲ್ವಾ
ಒಂದ್ಸಲ ಏನ್ ಮಾಡಿದ್ರು ನಮ್ಮ್ ಮನೆ ಪಕ್ಕದವರು ಔಷಧಿ ಹಾಕ್ಬಿಟ್ಟಿದ್ರು
ಆಯ್ತ ಕೋಳಿಗೆ ಹ
ಹಾ ಹ್ಮ್
ನಿಮ್ ಕೋಳಿ ಹಾಕಿದಾರಾ
ಔಷಧಿ ಹಾಕ್ಬಿಟ್ಟದೆ ಓಂ ಔಷಧಿ
ಹ್ಮ್
ಕೋಳಿ ತಿನ್ಬಿಟ್ಟು ಹತ್ತು ಕೋಳಿನೂ ಒಂದೇ ಸಲಿನ ಸತ್ ಬಿಟ್ಟಿದ್ದು.
ಅಯ್ಯೋ ಏನ್ ಮಾಡದ್ರಿ ಆಮೇಲೆ ನೀವು
ಏನ್ ಮಾಡಕಾಗುತ್ತೆ ಅ ಹೇಳಿ ಬಿಸಾಕೋದು
ಅದು ಮಾಡ್ಕೊಂಡ್ ತಿನ್ಬೋದಿತ್ತಲ್ವಾ ಮಾಡ್ಕೊಂಡ್ ತಿನ್ನಲ್ವಾ ಅ ತರಾ
ಚಿಕ್ಕ ಚಿಕ್ಕ ಹೆಂಗ್ ತಿನ್ನಕಾಗುತ್ತೆ ಹೇಳಿ.
ಓ ಚಿಕ್ಕ ಚಿಕ್ಕ ಕೋಳಿಗಳಾ
ಚಿಕ್ಕ ಮರಿಗಳೆಲ್ಲ ಸ್ವಲ್ಪ ದೊಡ್ಡವಾಗಿದ್ವು
ಹ ಹ ಆದ್ರೂ ವಿಷ ಎಲ್ಲಾ ಸೇವನೆ ಆಗತ್ತಿ ಎಲ್ವ ತಿಂದರೆ
ಔಷಧಿ ಕೊಡ್ತಿರ್ತದಲ್ಲ ಅಲ್ಲಿ
ಹ್ಮ್ ಅದೇ ನಿಮ್ಗೆ ಹಾನಿ ಕಾರಾ ಆಗುತ್ತೆ ತಿನ್ಬಿಟ್ರೆ ಸುಮ್ಮನೆ ಸರಿ ಸರಿ ಸರಿ ಕಣ್ರಿ ನೆಕ್ಸ್ಟ್ ಸರಿ ಮಾಡೋಣ